ಹಲೋ
ಹಾ ಹೇಳ್ರ ಸರ್ ಅದೇ ಸರ್ ನಮ್ದು ಒಂದು ಹಾಸ್ಪಿಟ್ಲ್ ಹಾಕಬೇಕತ್ ಮಾಡಿದೆವ್ರಿ ಇದ ಕ್ಲಿನಿಕ್ ರೀ ಹಾಸ್ಪಿಟ್ಲ್ ರೀ.
ಹ್ಮ್ ರೀ ಎಲ್ಲಿ ರೀ.
ಇಲ್ಲೆ ಸರ್ ಶಹಪುರದಾಗ್ ಹಾಕ್ಬೇಕಂತ ಮಾಡಿದೆವು ಸರ್ ಅದಕ್ಕೆ ಕೇಳಿದ್ವು ಸರ್ ಏನೋ ನಿಮುಗ್ ಗೊತ್ತಿರ್ಬೋದ ಅದ್ರ ಬಗ್ಗೆ ಅಂದ್ ಏನನ.
ಹೌದ್ರೀ. ಈ ಟೈಮ್ ಹ ನ್ನೊಂದೊರಿ ಆಗ್ಯಾದ್ರಿ ಈ ಜಸ್ಟ್ ನಾನ್ ಡ್ಯೂಟಿ ಲೆಸ್ಕಂದ ಕೆಲ್ಸಲಿಂದ ಬಂದ ಊಟ ಮಾಡಿ ಜಸ್ಟ್ತ್ ಫೋನ್ ನೋಡಗತಿವೇವ್ರೀ
ಅದೇ ಸರ್ ಅದಕ್ಕೆ ನಿಮ್ಗ ಗೊತ್ತಿರ್ತಾವಲ್ಲ ರೀ ನೀವುನು ಗೊತ್ತಿದ್ರೀ ಎಲ್ಲ ಒಡ್ಯಡಿರಿ ಹಾಸ್ಪಿಟ್ಲ್ ಅದ್ರಾಗ್ ಅದಕ್ಕ.
ಹಾ ರೀ ಇದು ಸರ ಊಟ ರೀ.
ಊಟ ಆಗೇತ್ತ್ರ ಸರ್ ನಿಮ್ದ್ರ ಸರ್.
ನಮ್ದುನು ಆಗೈತ ನೋಡ್ರಿ ಈಗೇನ ದವಾಖಾನೆ ಹಾಕ್ಬೇಕಂತ್ ಮಾಡ್ರಿ ಏನ್ರಿ ಹೊಸದ.
ಹಾ ಸರ್ ದವಕನಿ ಹಾಕ್ಬೇಕ ಅಂತ ಮಾಡೀವಿರೀ ಸರ್ ಅದಕ್ಕೆ ನಿಮ್ಗೆ ಎನ್ ಅದರ್ ಬಗ್ಗೆ ಮಾಹಿತಿ ಗೊತ್ತಿರತದಲ್ರಿ.
ಹಾ ರೀ
ಅದ್ರ ಸಲ್ಯ ನಿಮಗ್ ಹಚ್ಚಿದಿವ್ರೀ ಸರ್ ಅದಕ್ ನಾವೆ.
ಈಗ ಇದ. ರೊಕ್ಕ ಎಷ್ಟ್ ಇಡ್ಬೇಕ್ಂತ ಮಾಡಿರಿ.
ಸಣ್ಣಕ್ ಸಣ್ಣ ದವಕಾನಿ ಸರ್ ದೊಡ್ಡದೇನ್ ಹಾಕಲ್ರಿ ಅಂದ್ರ ಲೆಕ್ಕದಾಗ ರೊಕ್ಕಂದ್ರ ಸರ್. ಹ ಒಂದು ನಾಲ್ಕೈದು ಲಕ್ಷದಾಗ ಆಗ್ಬೇಕ್ರಿ ಸರ್.
ನಾಕೈಐದ್ ಲಕ್ಷ ರಿ ಈಗ ನೋಡ್ರಿ ಮೆಡಿಕಲೆ ಎರಡ್ ಎರಡ್ ಲಕ್ಷ ಲಕ್ಷತನ ಬರ್ತಾದ್ರಿ ಎರಡ್ ಮೂರ್ ಲಕ್ಷ ತನ ಸುಮ್ ಸಣ್ಣ ಮೆಡಿಕಲ್ ಅಂದ್ರ ರೀ. ಮೆಡಿಕಲೆ ನೀವೆ ಹಾಕ್ತೀರಿ ಎನ್ ಬೇರೆರ ಹಾಕ್ತಾರಿ.
ಈ ಫಸ್ಟಿಗೆ ಮೆಡಿಕಲ್ ಏನ್ ಇಲ್ರಿ ಸರ್ ಫಸ್ಟ್ ನೋಡ್ತಿವರಿ ಸರ್ ದವಾಖಾನಿ ನೋಡ್ತೇವ್ರೀ.
ಏ ಹಂಗ ಮಾಡ್ಬೇಡ್ರಿ ಸರ್ ಈಗ ನೋಡ್ರಿ ಯಾಕಂದ್ರ ದವಖಾನಿ ಹಾಕಗತ್ರಲ್ ನೀವು ದೌಖನಿ ಗೂಡ ಮೆಡಿ ಕಲ್ ಸರ್ಟಿಫಿಕೇಟ್ ಸಿಗತದ ರೀ ಬಾಡಿಗಿ ಮನಾರ್ ಸಿಗತಾವ್ರೀ.
ನಿಂಬಲ್ಲಿ ಸಿಗತಾವೇನ್ರಿ ಸರ್ ಅಂದ್ರ.
ಹಾ ರಿ ಸಿಗತಾವ್ರೀ ನಮ್ ಪರಿಚಯ ಇದ್ದಾರ ಹಾ ರೀ ಅವ್ರಿಗ್ ಬೇಕಿದ್ರ ಹೇಳ್ ಗೆಸಿಂದ್ರ ಸ್ವಲ್ಪ ಒಂದ್ ಎರಡ್ ಸಾವಿರ ಕಮ್ಮಿ ಮಾಡ್ಸಿ ಕೊಡ್ತಿರೀ ನಿಮ್ಗ.
ಹಂಗ ಚಲೋ ಆತ್ರಿ ಸರ್ ಹೆಂಗನ ಈಜಿ ಐತ್ರಿ ನೀವು ಮಾಡ್ಕ್ಸೋತನಂದ್ರ ಚಲೋನೆ ಅದ್ ಸರ್ ನಮಗ ಅದು ಒಳ್ಳೇದೆ ಆಲ್ರ ಸರ್.
ಹ್ಮ್ ರಿ ಹಂಗೇನಿಲ್ರಿ ಮತ್ತ ನಮ್ಮರೆರಿ ನಮ್ಮರಿಗ ಮಾಡ್ಲಲಿಲ್ ಅಂದ್ರ ಮತ್ಯಾರಿಗ ಮಾಡ್ಬೇಕ್ ರೀ.
ಹ ಸರ್ ನಿಮ್ ಅಂತರ ಒಳ್ಳೇರ್ ನೋಡ್ರಿ ಸಿಗದ ಇಲ್ಲಿ ಸಿಗ್ಲಾರದಾರ ಸಿ ಸಿಗ್ತತಾರ್ ನೋಡ್ರಿ ಎಲ್ಲನ ಒಬ್ರು ಸಿ
ಹಿಂಗ್ರಿ ಈಗಾ. ಅಲ್ಲರಿ ಅದೇ ಮತ್ತ ಈಗ ದೌಖಾನೆ ಹಾಕಿದ್ರನ ಮೆಡಿಕಲ್ ಹಾಕ್ಬೇಕ್ರಿ ಏಡ್ಡು ಹಾಕಿದ್ರ. ಏ ಸ್ವಲ್ಪ ಲಾಭ ಉಳಿತಿದ್ರರಿ ನಿಮಗ ಬರೇ ದೌಖಾನೆ ಒಂದೆ ಹಾಕತನಂದ್ರ ಲಾಭ ಉಳ್ಯಾಲ್ರಿ.
ಸರ್ ನಾನು ಹಾಸ್ಪಿಟ್ಲ್ ಮೆಡಿಕಲ್ ಹಾಕ್ಬೇಕು ಅಂತಿದೆ ಸರ್ ಅದ ರೊಕ್ಕಸರಿಯಿಲ್ಲ ಸರ್ ನೀವು ಕೊಡ್ತನ ಸರ್ ಎಡ್ಡು ಒಮ್ಮೆನೇಲಿಗೆ ಹಾಕ್ತಿನಿ ಸರ್ ಹಂಗೇನಲ್ರರಿರ್.
ಆಯ್ತ್ ರೀ ಮತ್ತ ಇನ್ನೊ ಒಂದ ಎರಡ್ ಲಕ್ಷ ರೆಡಿ ಮಾಡಿಕೇರಿ.
ಆಯ್ತು ಸರ್ ಇನ್ನಂದ ಎರಡ್ ಲಕ್ಷಕ್ ಬೇಕಂದ್ರ ಮೂರ್ ಲಕ್ಷ ಮಾಡ್ತೀನ ಮೆಡಿಕಲ್ ನೋಡ್ರಿ ಒಂದ ಸ್ವಲ್ಪ ಅಷ್ಟ ವಜ್ಜಿ ವಹ್ ಬಿರಿ ಸರ್.
ಈಗ ಎಷ್ಟ ಅವ್ರಿ ನಿಂಬಲ್ಲಿ ರೊಕ್ಕ
ಈಗ ನಾಲ್ಕ್ ಲಕ್ಷ ಅವ್ರೀ ಸರ್ ಇನ್ನೊಂದ ಎರಡು ಮೂರ್ ಮಾಡತೀನ ಸರ್ ಹಂಗೇನಲ್ರಿ ಮಾಡೋನಾ
ಏ ಮೂರ್ ಬ್ಯಾಡ್ರಿ ಕಡೆಗ ಎಡ್ಡೆ ಮಾಡ್ರಿ ಸಾಕ.
ಹೌದ್ರ ಸರ ಮಾಡಮ್ತಕೋರಿ ನೀವ ಹೇಳಿದ್ಮ ನೀವ್ ಹೇಳಿದ್ಮ ಎರ ಎರಡು ಲಕ್ಷ. ಮಾಡ್ತೀನಿ ತಕೋರಿ.
ಅದೇ ರೀ ನಾ ಹೇಳ್ದಂಗ ಆಯಕ್ ಬಿಡ್ರಿ ಅರಾಮ್ ನಾಲ್ಕ್ ಲಕ್ಷದಾಗ ಮೆಡಿಕಲ್ ಅದ್ರಿ ಇನ್ನ ಎರಡ್ ಲಕ್ಷ. ಇದಕ್ ಹಾಕಿದ್ರ ಐತ್ರಿ ದೌವಖಾನಗೆ ದೌಖಾನಗ ಏನ್ ಬೇಕಾಗಲ್ರರಿ ಅಂತ ಬ್ರೀ ಮೆಡಿಕಲ್ದೇ ಮೇನ್.
ಅಂದ್ರೆ ಮೆಡಿಕಲ್ಲ್ಲ ಮೆಡಿಸನ್ ಎಲ್ಲಾರ್ತಲ್ರರಿ ಟಾಣಿ ಹೋಗಲ್ರಿ ಸ ಸಪ್ಲ್ರಿ. ಅದೇ ಮೇನ್ ಅದ್ರಸಲಾಗ ಮತ್ ಹಾಕಿದಂಗ ಅದೇ ಮೇನ್ರೀ.
ಒಂದ್ ಆರ್ ಲಕ್ಷದಾಗ ಆರಾಮ ಒಂದ್ ಸಣ್ಣ ದೌಖಾನಿ ಒಂದ್ ಮೆಡಿಕಲ್ ಆತ್ ನೋಡ್ರಿ.
ಹಂಗ ಆತ್ಸರ್ ಅಷ್ಟಾಗ ಆತ್ರಿ ಸರ್ ಅಂದ್ರ.
ಸರ್ ಅಂದ್ರ ನೋಡ್ರಿ ಸರ್ ಮತ್ತೆ ಮಾತಾಡ್ರಿ ಸರ್ ಯಾರ್ದ ಮೆಡಿಕಲ್ ಆದದ್ ಏನಲ್ಲ ಮಾತಾಡ್ರರಿ ಸರ್.
ಹಾ ರೀ ಅಲ್ಲೇ ಮತ್ತೆ ಪರಮೇಶ್ ಅವರ್ರ ಬಾಳ ಓದಿದ್ದು
ಹಾರೀ ಸರ್.
ಅವ್ರಿಗೆ ಕೇಳ್ರಿ. ಇಲ್ಲ ಅವ್ರಗ್ ಗೊತ್ತರಿ ನಮಗ್ ಗೊತ್ತ ಹಲೋ ಹಾ ಹೇಳ್ರಿ
ಅದೇ ಸರ್ ಅದೆ ಮೆಡಿಕಲ್ ಏನೋಹೇಳಕ್ಕಂತೀರಿ ಸರ್ ಹೇಳ್ರಿ
ಅದೇರೀ ಈಗ ನಮ್ ಹುಡುಗರ ಬಾಳದಾವ್ರೀ.
ಹರೀ ಸರ್.
ಅವ್ರಿಗೆ ಕೇಳ್ತೇನ್ ರೀ ಮುಂಜಾನೆ ಕೇಳಿ ಫೋನ್ ಹಚ್ಚಿಸಿ ನಿಮ್ಗೆ ಹೇಳ್ತೇ ಅಂತಾರೆರಿ.
ಹೌದ್ರೀ ನಾತ್ ಕೇಳ್ರಿ ಸರ್ ನಿಮ್ಮ ಹುಡುಗರು ಕಳ್ತಿರಿ ಮತ್ತ ಚಲೋ ನೋಡಿ ನಿಮ್ ಹುಡುಗರುರ್ ಮತ್ತೆ ಹಂಗೇನಿಲ್ಲ ಅಂದ್ರ ಮತ್ತೆ ನಮ್ಮ ಲೆಕ್ಕದಾಗ ಆಟ ಮಾಡಿ ಕೊಟ್ಬ ಬಿರಿ ಹೆಂಗನ ಮಾಡಿ ಒಟ್ಟ.
ಹ್ಮ್ ಆಯ್ತ್ರಿ ನಿಮ್ಮಗೆ ಮಾಡ್ಲಂಗ್ರ ಮತ್ತರಿ ಮಾಡಮ ನಾವು.
ಮಾಡಕೊಡ್ರೆ ಸರ್ ಪುಣ್ಯ ಬರ್ತ ಒಳ್ಳೆದಾಗ್ಲಿ.
ಹಾ ರೀ ಈಗ ಎಲ್ಲಿ ಹಾಕ್ಬೇಕಂತ ಮಾಡ್ರಿ ಮತ್ತ ನೀವು.
ಅದೇ ಸರ್ ಜಾವರ್ದ ನೋಡಕ್ ಬಂದಂತಿನನ ಸರ್ ಎಲ್ಲಿ ಆಗ್ಬೋುದು. ಅದೇ ಹುಡಕಾಡ್ತೇ ಸರ್ ಹುಡಕಾಡಿ ನೀ ನೋಡ್ರ ಒಂದು ಕಡೆಗ್ ನಿಮ್.
ಇಲ್ಲ ರೀ ಫಸ್ಟ್ ಜಾಗ ನೋಡಿಕರಿ ನೀವು.
ಅದೇ ಸರ್ ಜಾಗನ ಹುಡುಕಾಡಕ ಹೊಂತಿನಿ ಸರ್ ಅದೇ ಎಲ್ಲಿ ಕರೆಕ್ಟ್ ಹಾಕಿರ ಎಲ್ಲಿ ನಮಗೆ ವರ್ಚೇಸ್ ಆತಂತ. ನಾ ನೋಡ್ಬೇಕಲ್ರಿ ಸರ್ ಅದ ಒಳ್ಳೇದಲ್ಲ ನೋಡ್ಬೇಕಲ್ರಿ ಫಸ್ಟ್.
ಹುನ್ರಿ.
ಅದ್ಕ್ಕೆ ಸರ್ ನಿಮಗ ನಿಮ್ಮ ಗೊತ್ತಿರ ಹೇಳ್ರಿ ಸರ್ ನಿಮ್ಗೆಲ್ಲ ನಿಂಗ್ ಹಳ್ಳಿಗಳಳ್ದದಲ್ಲಿ ಹಿಂಗ ನಡುವ. ಅಲ್ಲ ಇಲ್ಲಿ ಬರ್ತಾರ ಮಂದ ಅಂದ ಗೊತ್ತತಿ ಅಂತ ಹೇಳ್ರಿ ಸರ್ ಹಂಗೇನ.
ಈಗ ನೋಡ್ರಿ ಹೇಲ್ತನ್ರ ಅವ್ರ. ಚುಂಡಿ ಹ ಆಗ್ಬೇಕಕ್ ನೋಡ್ರಿ ನಮ್ಮ್ ಮೂರ್
ನಿಮ್ಮ ಊರು ಬರ್ತನ್ರ ಸರ್.
ಹಾ ರೀ
ಹಾಂ ಸರ್ ಅಲ್ಲಿ ಹಳ್ಳಿಗಳು ಬರ್ತವೆರೀ ಸರ್ ಸುತ್ತಳ್ಳಿ
ಹಾರೀ ಸುತ್ತಳ್ಳಿ ಬರ್ತಾವ ಈಗ ನೋಡ್ರಿ ಯಾಕಂದ್ರೆ ಉರ್ಸ್ಕೊಂಡ್ಯಾಗ ಡಾಕ್ಟ್ರರ್ ಇಲ್ಲ ರೀ.
ಯಾರಲ್ಲನ್ರಿ ಸರ್.
ಹಾ ರೀ ನಮ್ಮೂರಾಗ ಎಷ್ಟ ಅಂದ್ರ ಆರ್ ಎಂ ಪಿ ಡಾಕ್ಟರ್ ಆರಿ ನಮ್ಮೂರ ಒಂದ್ ಐದು ಏನ್ ಆರ ಮಂದಿ ಆರಿ
ಹೌದ ರಿ ಸರ್
ಹಾ ರೀ ಈಗ ಅಲ್ಲಿ ಉರ್ಸ್ಕೊಂಡ್ಯಾಗ ಇಲ್ಲ ರೀ ಈಗ ಉರ್ಸಕೊಂಡಿದಾಗೆ ಎಡ್ಡ ವರ್ಷ ಹಳಿ ಉರಸೊಂಡಿ ಒಂದಾದ್ರಿ ಹೊಸ ಉರಸೋಂಡಿ ಒಂದಾದ್ರಿ
ಹ ಎಲ್ಲೇ ಹಾಕಿರಿ ಹೊಸ ಉರ್ಸೊಂಡಿ ನಾಗ ಹಾಕ್ಯಾರಿ ಅ್ರ ಹಳಿ ಉಸೋಂಡಗ ಹಾಕ್ಯಾರಿ ಅವರು ಸರ್
ಈ ಇಲ್ಲರಿ ಯಾರ ಹಾಕಿಲ್ಲ ಅಲ್ಲಿ ಸುಮ್ ಬಂದ ಹೋಗೋದು ಮಾಡ್ತಾರ ಅ ಅವ್ರ ಅಂದ್ರ ಖಾಲಿದ್ರ ಬರ್ತಾರೆ ಇಲ್ಲಾಂದ್ರ ಬರಲ್ಲ ಅಷ್ಟೇ ಅ
ಹಾ ಅಂದ್ರ ಅಲ್ಲಿ ಒಂದು ಪರ್ಮಿನಂಟ್ ಆಗಿ ಹಾಕ್ಬೇಕ ಬೋದು ಬೇಕಾಗಿದೆ ಅನ್ರಿ ಒಂದು ಹಾಸ್ಪಿಟಲ್ನಲ್ಲಿ ದವಾಖಾನೆ ನಡಿತದ ಚೆನ್ನಾಗಿ ನಡೀತದ ಹಂಗೇನಿಲ್ಲ ರೀ
ಹುಂ ಚಲೋ ಆತದರಿ ಈಗ ಯಾಕಂದ್ರ ಹಳಿ ಉರ್ಕೊಂಡಿ ಎಡು ಹೊಸ ಹೊರ್ಸ್ಕೊಂಡಿ ಎಡ್ ಆತಾವ್ರಿ
ಹಾರೀ ಸರ್
ಅಲ್ಲೇ ಎರಡ್ ಎರಡ್ ಕಿಲೋಮೀಟರ್ ಅದ್ ರಿ ಊರ
ಆಯ್ತು ಸರ್ ಅಲ್ಲೇ ನೋಡಂಬರಿ ಸರ್ ಬಂದು ನಾಳಿಗ ನೋಡ್ಕಿನರಿ ಸರ್ ಜಾಗ ನೋಡ್ತೀ ಸರ ಬಂದ ಬಂದು ನೋಡಿ ಮತ್ತ ಮಾತಾಡ್ತನಿ ಸರ್ ನಿಮ್ ಗೂಡ ನಾನು
ಕಿಲೋಮೀಟರ್ ಅಕ್ಕಡಿ ಉರ್ಸು ಹೊಸ ಉರ್ಸೊಂಡು ಹೋದ್ರೆ ಬಿದ್ರಾಣಿ ಅಂತ ಬರ್ತರಿ ಆ ಊರಂಗನು ಯಾರಿಲ್ಲಾರಿ
ಹೌದ್ರೀ ಸರ ಆಯ್ತ ಅಲ್ಲಿ ಹಾಸ್ಪಿಟಲ ಹಾಕತನ್ ಹಂಗ ಏನ್ರೆ ಇದ್ರ ಹೊರ್ ಹೋಗಿರ್ತನ ಸರ್ ಗಾಡಿ ತೊಗೊಂಡ ಹೋಗಿರ್ತೀರಿ ಸರ್ ಅದೇನೀಲ್ರಿ
ಹುಂ ಈಗ ನೋಡ್ರಿ ಯಾಕಂದ್ರ ಈ ಹೊಸ ವರ್ಷ ತೋರ್ಸಾಕ
ಅನ್ಸತಾ ದೂರನ್ನು ಬರ್ತಾರೆ ಕಡೆ
ಅಲ್ರಿ ಮತ್ತ ನೀವ ಆ ಕಡೆ ಹಾಕಿದೀ ಅಂದ್ರ ಆ ಕಡೆ ಒಂದು ಎಡುರು ಬರ್ತ ನೋಡ್ರಿ ನಿಮ್ ಕಡೆಗೆ ಮತ್ತ ಇಬ್ರಾಹಿಂಪುರ್ ಇಬ್ರ ಹಾರಿ
ಹಾಂ ಇಬ್ರಪುರ ಇಬ್ರಂಪುರದಾಗಾರನ್ರರಿ ಸರ್
ಹ್ಮ್ ಅಲ್ಲಿ ಹಾರಿ ಮತ್ತೆ ಇಲ್ಲಿ ಮೂರ್ ತವಲಿ ಮೂರ್ ಊರ್ ಬರ್ತಾವ ನೋಡ್ರಿ ಅಲ್ಲಿ ಹಾಕಿ ಬಿಡ್ರಿ ಬೆ
ಸಾಕ್ರಿ ಸರ್ ಆಯ್ತು ಇಷ್ಟು ಮೂರವೂರ ಇದ್ರ ಸಾಕ್ರರಿ ನಡೀತದರಿ ಸರ್ ಇಷ್ಟ್ರ ಮತ್ತೆ ಮತ್ತೆ ಆಕ್ರ
ಹುಂ ರೀ
ಆಯ್ತ ಸರ್ ಇಲ್ಲಿಯೇ ಹಾಕೋಂತೋರಿವ ನೋಡ್ತೀನಿ ನಾಳೆ ಬಂದ ಜಾಗ ನೋಡ್ಕತಿನ್ ಸರ್ ಮತ ನೋಡಿ ಇಂಜಿನಿಯರ್ ಕರ್ಕೊ ಬರ್ತೀವರಿ
ಹಾ ರೀ ಸ್ವಲ್ಪ ಜಾಗ ಚಲೋ ಇದ ಮಾಡ್ ಕೋರಿ
ಅದೇ ಸರ್ ನೋಡ್ತೀನ್ ರೀ ಬಂದ್ ನೋಡಿ ಮತ್ತೆ ಪಸಂದ್ ಬಂತು ಅಂದ್ರ ಹಾಕತಿವ್ರಿ ಸರ್
ಹಾ ರೀ
ಅದೇ ಸರ್ ನೀವನ್ ಬರಿ ಸರ್ ನಾಳೆ ಫೋನ್ ಮಾಡ್ತೀನ್ರಿ ನ ಬಂದು ಬಂದ ಮ್ಯಾಲೆ ನಿಮಗ್ ಬೆಟ್ಟಾಗಿ ಎಲ್ಲಾ ನೋಡ್ಕೊಂಡು ಅಲ್ಲಿ ಇಂಜಿನಿಯರ್ ಗ್ ಬೇಟಿ ಮಾಡಿ ಅವರು ಏಂದ್ರ ನೋಡಕೊಂಡ್ ಜಲೋ ದಿನ ನೋಡಿ ಮತ್ತ ಹಾಸ್ಪಿಟಲ್ ಮುಂದದ ಹಾಕ್ತಿವಿ ಸರ್ ನಾವು
ಈಗ ನಾಳಿಗ ನಾನ್ ಖಾಲಿ ಇರಲ್ರಿ ಸರ್ ಡ್ಯೂಟಿ ಅದ್ ರೀ ನಾಡದ ಹ ನಾಳಿಗೆ ನಾಡ್ದ್ ಎರಡ್ ದಿನ ಬ ಬಿಟ್ಟು ನಾಡ್ದ್ ಅಚ್ಚೀ ನಾಡದ ಖಾಲಿ ಆಗ್ತನ್ ನಾನು
ನಾಳೆ ಡೂಟಿ ಅದನರಿ ಸರ್ ನಾಳಿ ಹೋಗದ ಡುಟಿ ಯಾವಾಗ ಅದ ಲೇಟ್ ಅದ ಏನ್ರೀ ಸರ್
ಇಲ್ಲರಿ ಮೂರಲಿಂದ್ರ ಹನ್ನೆರಡರ ತನ ಅದರಿ ನಾಳಿಗೆ
ಒ ಡೇದಾಗ ಯಾದನರೀ ಸರ್ ಹೌದೇನು ರೀ ಸರ್ ಅಂದರೆ ನಾಳೆ ನಾಡ್ದ ಎರಡ ದಿನ ಬಿಜಿ ಇರ್ತಿನ್ ರೀ ಸರ್ ನೀವು
ಹುಂ ರಿ ಎರಡ್ ದಿನ ಬಿಸಿ ಇ ಇರ್ತ್ತೇನ್ರೀ
ಸರ್
ನೀವ ಏನ್ ಮಾಡ್ತೀರಿ ಅಂದ್ರ ಎರಡ್ ದಿನ ಬಿಟ್ಟೆ ನನ್ಗ್ ಫೋನ್ ಮಾಡ್ರಿ ಬೇಕಿದ್ರ ಇಲ್ಲಾಂದ್ರೆ ನೀವು ಜಾಗದ ನೋಡಿ ನಿ ಬರರಿ ಏನ್ ಪ್ರಾಬ್ಲಮ್ ಆಗಲ್ರೀ ಜಾಗಕ್ಕೆ.
ಅಲ್ ಅವರು ಮತ್ತ ಮನೆಯಾರ ಏನ್ ಅಂತ ಅನ್ ಅಲ್ಲಿ ಜಾಗದಾರ ಮತ್ತ ಅವ್ರ ಕೇಳ್ಬೇಕಲ್ ಒಂದ್ತ ಮಾತು ನೀವು ಇದ್ರ ಏನ. ನೀವ್ ಊರಿನವರು ಅತಿರಿ ಏಟೆ ಅಲಿ.
ಈಗ ಅದನ್ನ ಕರೆಕ್ಟ್ ಆದ್ರಿ ನಾ ಎಲ್ಲಾ ಹೇಳ್ಕೈದನೆಂತ್ರಿೀ ಬೇಕಿದ್ರ. ಸರ್ ನಮ್ಮ ಪರಿಚಯದ ಡಾಕ್ಟರ್ ನಮ್ಮ್ ಪರಿಚಯದ ಡಾಕ್. ಬರ್ತಾರ ಅಲ್ಲಿ ಸ್ವಲ್ಪ ಜಾಗ ಬೇಕವರಿಗೆ ಹೊಸ ದವಾಖಾನಿ ಹಾಕ್ಬೇಕಂತ ಮಾಡ್ರೆ. ಅಲ್ಲಿ ಯಾವತೇನ್್ರೀ ನಾನ್ ಅವ್ರಿಗೆ.
ಆಯ್ತ್ ನೀವ ಹೇಳಿದ್ರೆ ಹೋಗಿ ಬರ್ತೀ ಹೋಗಿ ಬೆಟ್ಟಾಗಿಿ ಮತ್ ಮಾತಾಡ ಅವ್ರಿಗೆ ಮಾತಾಡಿ ಬರ್ತರ್ ನಿಮ್ಮ ಮಗಳು ಮ ನೀವು ಕಕೊಂಡು ನಿಮ್ಗಂದ್ರಿ. ಕರ್ೊಂಡೋಗ ಮಾತಾಡ ಮು ಬಿಡ ಸರ್ ಅಡ್ರಗೈನಾಡ್ರಿ.
ಹ್ಮ್ ಇದು ಸರ ಕ್ಲಿನಿಕ್ ಹಾಕ್ಬೇಕಂತ ಮಾಡ್ರಿ ಏನ್ರರಿ ನೀವು.
ಹ ರ ಸರ್ ಕ್ಲಿನಿಕ್ ರ ಸರ್ ಕ್ಲಿನಿಕ್ ಆಗ. ಸರ್ ಅದೇ ಈಗ ಮೆಡಿಸನ್ ಬೇಕಲ್ರೀ ಈಗ ನಿಮ ಯಾರಿಗನ್ ಪ. ನಿ ಮತ್ ಮಡಿಕಲ್ದಗ ಮಾಡತತಿಲ್ರಿ ಎಮ್ರ್ ಗಳು ಯಾರ ಪರಿಚಿದ ನೋಡರಿ ಸರ್.
ಎಮ್ ಆರ್ ಅನಕ್ಕಏನ್ ಎಲ್ಲ ರೀ ಇಲ್ಲಿಾ ಶಾಪೂರ ಡಿಸ್ಟ್ರಿಬ್ಯೂಟ್ರ ಬಂದು ತೊೊಂಡ ಹೋಗ್ಬ ಬಿಡ್ರಿ.
ಅಲ್ರೀ ನಿಮಗ ಅಂದ್ರ ಪರಿಚರ್ತ ಅಲ್ಲಿ ಇಲ್ಲಿ ಮಾಡಿರ್ತಾರಲ್ರಿ ನಿಮಗ್ ಗೊತ್ತಿರ್ತಿದ. ರಸ್ಲ ಹೇಳಳಾಕ್ ಹೊಂಗೇನ್ರರಿ.
ಅದ ಸಲಕ್ ನಿಮಗ್ ಗೊತ್ತರ ಸುಮ್ಮ ಕಡ್ಲಂದ ಅವ್ನು ಸುಮ ಒಂದ. ಒಂದಷ್ಟ ಕಡಿಮೆ ಆದ್ರ ಸಾಕಂತ ಅಮೌಂಟ್ ಏಾರ ರೊಕೀ.
ಈಗ ಅಲ್ಲರಿೀ ಹೆಮ್ಮ್ರ್ ತೊಂಡ ಎ್ ಮಾಡ್ತರಿ ನೀವು ಅದ ಹೇಳರಿ.
ಅಲ್ರಿ ಮೆಡಿಸನ್ ತೊಂತವಲ್ರಿ ಸುಮೊ್ ರೇಟ್ ಕಡಿಮ ಮಾಡ್ತೇ ಅಂಗೇನ.
ಈಗ ಅದೇ ರೀ ಈಗ ಅವ ಅವರು. ಅದಕ್ಕೆಲ್ರೀ ಸೇಲ್ಸ್ ಅವರು ಸೇಲ್ಸ್ ಸೆಲೆಕ್ಟ್ ಬರೀ.
ಹೌದ್ರಿ ಅಷ್ಟೇ ಅಂತತ್ರಿ ನ.
ಹಾ ರಿ ಯಾಕಂದ್ರ ಅವ್ರದ ವಸ್ತಿ ಇರ್ದಲ್ರಿ ಅದ. ಮರಾಠ ಆಕ ಎಷ್ಟು ಮರಾಠ ಆತ ಅಷ್ಟ್ ಅಕ್ಕ ಬರ್ತವ್ರೀ ಅವ್ರಿಗೆ ಅದ್ರ ಸಲಕ್ ಅವ್ರರು ಊರ್ ಬರ್ತಾರೀ.
ಅವರು ಅದ ಬಂದ ಇಿಲ್ಲಲ್ಲ ವಜಿಸಿಟ್ ಕೊಟ್ಟ ಹೋತಾರನ್ರೀ ಸರ್ ಅವರು.
ಈಗ ಊರು ಇತ ನೋಡಿ ಯಾರೇ ಡಾಕ್ಟರ್ ಅಂತ ಅವ್ರು ಬಂದದ ಎಷ್ಟ್ ರೇಟ್ ಕೊಡ್ತಾರೀ ಈಗ ನಮ್ಮ. ಮೆಡಿಕಲ್ ದಾರ ಹಾಕಿದ ಎಷ್ಟ ರೇಟ್ ಕೊಡ್ತಾರೆ ಅವ್ರು ಯಾಕಂದ್ರ ಅಲ್ಲಿ. ಇದು ಎಂಟ್ರಿ ಮಾಡಕೊಂಡಂಬಿರ್ತಾರೆ ಅವ್ರು.
ಆಯ್ತ್ ಸುರ್ ಅ್ರ ಮತ್ತೆಲ್ಲ ನವು ಒ ಚಲೊಂದ ಮೆಡಿಕಲ್ ನೋಡಿ ಅಲ್ಲ ನಾವ ಇದ್ದಲ್ಲಿ ತಗ್ ಬಿಡ್ರೀ ಮತ್ತೆಲ ಮೆಡಿಸಿನ್.
ಹ್ಮ ರೀ ಯಾಕಂದ್ರೆ ಸ್ವಲ್ಪ. ಸ್ಟಾರ್ಟಿಂಗ್ ಇರ್ತಲ್ರರಿ ಅಷ್ಟೇನ್ ಇಲ್ಲ ಸ್ವಲ್ಪ ಜಾಸ್ತಿ ಮಾರಾಟ ಆಲಲ್ರಿ.
ಅದೇ ಸರ್.
ಜಾಸ್ತಿ ಮಾರಾಟ ಆಯತಂದ್ರ ನಿಮ ಆಫರ್ ಕೊಡ್ತಾರೀ ಏನಂದ್ರ. ಹತ್ತು ಸಿರಪ್ ತೊಂದ್ರೆ ಐದು ಸಿರಪ್ ಫ್ರೀ ಅಂತ ಕೊಡ್ತಾರೆ ಈತ.
ಅದೇ ಸರ್ಫಸ್ಟ್ ತಗಂಬ್ರಿ ಆಮೇಲೆಡಂಬ್ರ ಅವ ಸರ್ ಅವ್ರಿಗೆ ಬೆೆಗ ಅವ್ರಿಗೆ ಆೇಲೆಡಂಬ್ರಿ ಬಸ್ ಮೊದಲ್. ತಗೋಬೇಕಕ್ ಮದ ಅಮ ಏನ್ ಮದಲ್ ಹಸ್ಪಟ್ ಹಾಕಮ್ರರಿ. ಆಮೇಲೆ ನೋಡಮ ನಿಮ್ ಕಾರ್ಕೊಂಡ ಬೆಟ್ಟಾಗ ಬರ್ತೇನ್ರಿ. ಆರಿ.
ಫಸ್ಟ್ ಹ್ಮ ದೌಖಾನೆ ಮತ್ ಇದು ಜಾಗ ನೋಡಿಕಂಬಂದಂದ ರೇಟ್ ಮುಗಸರಿ ಅದ.
ಅದೇ ಸರ್ ಅದ ಮುಗ್ದ್ಾಗ ಎಲ್ಲ ನಿಮ್ ಒಂದ ಕರ್ೊಂಡೋಗ ನೀವುಲ್ಲಿ ಪರಿಚದಲ್ಲಿ ಹಡ್ಕೊಂಡ ತರ್ರಿ ಸರ್ ಮೆಸನ್ ನಿಮ್ ಕರ್ೊಂಡ ಹೋಗ್ೇನ್ರಿ.
ಹಾ ರೀ ಈಗ ಮತ್ತ್ಯಾನ್ ಮಾಡ್ತೀರ ಅಂದ್ರೀ. ಇದು ಅದ ಇದು ಹಚ್ತರ್ ನೋಡ್ರಿ ಕಪ ಹಿಡಿಯದ ಇರ್ತದಲ್ಲ.
ಹಾ ಅವ ಮಿಷನ್ ತರಬೇಕ ಅಲ್ಲಿ. ಲಗೂನ ತರಬೇಕ.
ಅಂದರ್ ಆದಂತ ತಂದ್ ಬಿಡ್ರಿ ಯಾಕಂದ್ರ ಇಪ್ಪತ್ತ ಮೂವತ್ತ ರೂಪಾಯಿ ಆದಂದ್ರ ಮತ್ತ ನಡೇತದ್ರಿ ದಿನದ ಖರ್ಚ ಆಯ್ತ.
ಹೌದು ಸರ್ ಹೌದು ಸರ್ ಒಂದ್ ತರಬಬೇಕು ರೀ ಅದ ಒಂದೇ ರೀತಿಯಲ್ಲಿ ನೋಡ್ರರಿ ಸರಿ ಹೇಳ ರಿ ಚಲೂ ಮಾಡ್ರರಿ.
ಹು ರೀ ಯಾಕಂದ್ರ ಹಳ್ಳಿಗೊಳದಾಗ ಇರಲ್ರಿ ಅವ್ ಯಾವವು.
ಹೌದರಿ ಹಳ್ಳಿಗಳದಾಗ ಹಚ್ಚಂತರಿ ಮತ್ತ ಹುಡುಗರು ಕಡಿಮೆ ಆಗಬೇಕ ಅಲ್ಲ ಕಪ್ಪ ಮತ್ತು ಹೌದು ಅದ ಎರಾಟ ಮಾಡಿ ಅದೊಂದ ಇರ್ಲಕಂದ್ರ.
ನಮ್ಮ ಬಲ್ಲಿ ಹಂಗಂದ್ರೀ ಹಳ್ಳಿ ಜಾಸ್ತಿ ಮಂದಿ ತೋಗಲ್ರಿ ಕಪ ಹಿಡಿಯೋದ ನಮ್ಮ ಊರಾಗಲ್ರಿ ಡಾಕ್ ರಿ ಇಲ್ಲೇ ಅದರಿ ಸಾಂಬಾರಿ ಕೊಡ್ಬೇಡ್ರಿ ಅಂತ ತಂತ
ಹೌದ ಸರ್ ಅದನ ಕಟ್ಟದರೀ ನೀವ್ ಹೇಳಿದರ ಮಾಡಮ್ ತಂದ್ರರಿ ಅದಕ್ ಇಡತಿನ್ ತೋರರಿ ಅದಒಂದ ಇಟ್ಟ ಬಿಟ್ರೆ ಕೇಳ್ ರಾತ್ರಿ ಮತ್ತೆ ನಾಳೆಗ ಬಂದ ನಿಮ್ಮನ ನಾಡದ ಬೇಟ್ಟೆ ಆಗ್ತೀನ ತೋರ್ ಸರ್ ಅಂದರ್
ಸರಿ ತೋರರಿ ನಾಳಿಗ ಅಲ್ಲಿಯೇ ಭೇಟಿಯಾಗಿಸಿ ಮಾತಾಡರಿ ಆಮ್ಯಾಗ ಆ ಕಡೆ ಎರಡು ದಿನ ಆಗಣ ನಾನ್ ಬರ್ತೀನಿ ಅಂತ. ಫ್ರೀ ಆದಗ ಹೇಳ?
ಓ ಓಕೆ ಸರ್ ಓಕೆ ಸರ್ ಇಡಮ ರೀ ಸರ್ ಹಾ ರೀ ಸರ್.